ಹಲೋ
ತನೋ ಆರಾಮ
ಆರಾಮ್ ರೀ ಆರಾಮ್ ಆ ರೀ
ಹ್ಮ್ ಏನ್ ಮಾಡ್ತಾ ಇದೀಯಾ.
ಏನ್ರರಿ ಏನ್ ಇಲ್ರಿ ಈಗ ಚಾ ಕುಡಿಬೇಕ್ರೀ ನಾ ಚಾಹ ಕುಡ್ದ್ ಬರಬೇಕ್ ರೀ ಈಗ ಹೋಗಿ.
ಬೇರೆ ಬ ಹೇಳ್ರಿ
ಬೇರೆ ಹೊಸ ವಿಷಯ ನಿಮ್ಮಲ್ಲಿ
ಮತ್ತ್ ಹೊಸ ವಿಷಯ ಏನ್ ಹೇಳ್ರಿ ನಿಮ್ಮಲ್ಲಿ ಇವತ್ತು ಪರಿಸರ ಹೇಗಿದೆ ರೀ ನಿಮ್ ಸೈಡ್
ಇವತ್ತು ಪರಿಸರ ಹಚ್ಚ ಹಸಿರಿಂದ ಕೂಡ ಐತ್ ನೋಡ್ರಿ ಎಲ್ಲಾ ವಾತಾವರಣ. ಗಿಡ ಮರಗಳಾಗ ಸ್ವಲ್ಪ ನೀರ್ ಆಕೇತಲ್ರಿ ಅದಕ್ಕ ಅಬಾಗೆ
ಹ್ಮ್
ಹಚ್ಚ ಹಸರಿನಲ್ಲಿ ನಿಂತ್ರ ಕೂಡ ಐತ್ರಿ ಅದೇ ಈಗೆಲ್ಲ ವಾತಾವರಣ ಗಿಡ ಮರಗಳು. ಕುಣದಾಡಿ ನೆಲೆ ಕುಂತವ್ರೀ ಎಲ್ಲಾ.
ಹೌದೇನ್ ರೀ ನಿಮಗಿದು. ಮತ್ ನೀವು ಓದ್ತಿರೋದ್ ರೀ ಏನ್ ಓದುತ್ತೀದೀರಾ.
ನಾವು ಕೃಷಿ ವಿಶ್ವವಿದ್ಯಾಲಯ ಭೀಮರಾಯಂಗುಡಿಯಲ್ಲಿ ಓದ್ತಿದ್ದೇವ್ ರೀ. ಯಾದಗಿರಿ ಜಿಲ್ಲಾ ಶಾಪುರ್ ತಾಲ್ಲೂಕು
ಹೌದೇನ್ ರೀ ನಾವ್ರೀ ರಾಯಚೂರು ಅಗ್ರಿಕಲ್ಚರ್ ಕಾಲೇಜು ಬಿ ಎಸ್ ಸಿ ಅಗ್ರಿಕಲ್ಚ್ ಚರ್ ರಾಯಚೂರು ಡಿಸ್ಟ್ರಿಕ್ ರಾಯಚೂರು ತಾಲ್ಲೂಕ್ ನೋಡ್ರಿ.
ಹೌದೇನ್ರಿ
ಮುಂದ್ ಬಿ ಎಸ್ ಸಿ ಮಾಡಿ ಏನ್ ಮಾಡ್ಬೇಕ ಅನ್ಕೊಂಡಿರಿ
ಬಿ ಎಸ್ ಸಿ ಮಾಡಿ ಯಾವ್ದರ ಒಂದು ಕಂಪನಿಗೆ ಹೋಗಬೇಕಾಂತ ಮಾಡಿವ್ರಿ ಎಲ್ಲಾ.
ಅದೇ ಯಾವ ಕಂಪನಿ ರೀ ಕಂಪ್ನಿಗಳು
ರೈತ ಸಂಪರ್ಕ ಕೇಂದ್ರಕ್ಕ ಅಕ್ಕ ಅಂತ ನ್ಯಾಯ ಬೆಲೆ ಅಂಗಡಿಗೆ.
ಅವಕೆಲ್ಲ ಎಕ್ಸಾಮ್ ಐತಲ್ರೀ ರೈತರ ಸಂಪರ್ಕ ಕೇಂದ್ರಕ್ಕೆ ಒಂದ್ ಎಕ್ಸಾಮ್ ಐತಿ ಎ ಓ ಮತ್ತೆ ಎ ಎ ಓ ಅಂತ್ ತ ಕರ್ನಾಟಕ ಗೌರ್ಮೆಂಟ್ ಅವರು ನಡಸ್ತಾರೆ ಅದನ್ನ
ಹೌದನ್ರಿ
ಹ್ಮ್ ಅದನ್ನ ಮೊನ್ನೆ ರೀಸೆಂಟ್ಲಿ ಆರು ವರ್ಷದ್ ಆರು ವರ್ಷಕ್ಕ್ ಬಿ ಬಿಟ್ಟಿರೊ ಜಾಬ್ ರೀ ಅದು ಆರು ವರ್ಷ ಬಿಟ್ಟಿರೋದ್ ಈ ವರ್ಷ ಬಿಟ್ಟಿದ್ ರೀ
ಆರು ವರ್ಷಕೊಂಡ್ಬಿಡ್ತಾರನ್ರಿ ಅದ್ ಎನ್ ಇಷ್ಟ ವರ್ಷ ಅನದ ಇದ ಇಲ್ಲನ್ರಿ ಅದಕ್
ಎಷ್ಟೇ ವರ್ಷ ಅನ್ನೋದಿಲ್ರಿಅದು ಹೆಂಗ್ ಗೊತ್ತಾ ಈಗ ಎಷ್ಟು ಜನ ಹೋಗ್ತಾರಲ್ಲ ಬಿಟ್ಟು ಬಿಟ್ಟುಹೋಗಿರ್ತಾರಲ್ಲ
ಹ ಬಿಟ್ಟ ಹೋಗಿರ್ತಾರಲ್ಲಾ ಅವ್ರರು ಹೊಸರು ಬರಿಬೋದೇನರಿ ಎಕ್ಸಾಮ್
ಹ್ಮ್, ಬಿ ಎಸ್ ಸಿ ಮುಗಿಸೆಬಿ ಎಸ್ ಸಿ ಮುಗಸಿದವರು ಎಲ್ರು ಬರಿಬೋದ್ರಿ
ಹ್ಮ್, ಬಿ ಎ ಸಿ ಅಗ್ರಿಮುಗಸಿದವರೇಲ್ಲಾರು ಬರಿಬೋದು ಅದ್ನ್ ಜಾಬ್ ಹ್ಮ್, ನ್ರಿಹಂಗಂದ್ರ ಸರಿ ಸುಮಾರು ಎಷ್ಟ ಜನ ಬರಿ ಬೋದ್ರಿ ಅದನ್ನ ಈಗ ಹಂಗಂದ್ರ.
ನಮ್ ಟೋಟಲ್ ನಮಗ ಇರೋ ಇದು ಮೂವತ್ ಕಾಲೇಜ್ ಅದಾವ್ರೀ ಮೂವತ್ ಕಾಲೇಜ್ ಅಲ್ಲಿ ಮೂವತ್ ಎಂಟು ಐವತ್ ಜನ ಮಾಡ್ರಿ ಒಂದ್ ಸಾವಿರದ ಐದನೂರ ಜನ ಬರೀತಾರ ನೋಡ್ರಿ
ಒಂದ್ ಸಾವಿರದ ಐದನೂರ ಜನ ಬರತಾರನ್ರಿ ಹದ್ನಾ ಎಕ್ಸಾಮ್.
ಹಾ, ಅದು ನೋಡಿದ್ರೆ ಅರವತ್ತೊಂಬತ್ ಅರವತ್ತ ಏಳಹಂಗ್ ಸೀಟ್ ಇರ್ತವ್ರೀ ಒಂದ್ ವರ್ಷ ಆರು ವರ್ಷಕ್ಕೆ ಒಮ್ಮೆ ಇದು ಬರಿತ್
ಬಹಳ ಇದಿದ್ದ ಐತ್ರಿ ಅದಕ್ಕ
ಅದಕ್ಕೆ ನೀವ್ ಏನ್ ಮಾಡ್ಬೇಕು ಹ್ಮ್, ಅದಕ್ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ದಾಗಿ ಓವನ್ ಒಂದ್ ಔಷಧಿ ಅಂಗಡಿ ತಕೊಂಬಿಡ್ಬೇಕ್ರಿ ಹ
ಔಷಧಿ ಅಂಗಡಿ ಇರ್ಲಿಕ ಅಂದ್ರೆ ಎರೆಹೂಳ ಗೊಬ್ಬರ ಮತ್ತೆ
ಹ
ಏನಾರ ಮಾಡ್ಬೇಕಂತ ಮಾಡೀವ್ರಿ ನಾವು ಏನ್ ಒಂದ ಬಿಸ್ನೆಸ್ ಮಾಡಬೇಕು. ಕಂತ ಮಡೋಕಂತ
ಹ್ಮ್, ಹೈನು ಸಾಕಣಿಕೆ, ಮೀನು ಸಾಕಣಿಕೆ, ಕುರಿ ಸಾಕಣಿಕೆ ಅಂತ ಮಾಡ್ಬೇಕ್ರಿ.
ಹ್ಮ್, ನ್ರೀ ಇನ್ನ ಸಕಣ ಕಂರ ಹಳ್ಳಿ ಅದ ಎರೆಹುಳಗೊಬ್ಬ್ರಕ್ಕನ ಅದಿದು ಮಾಡ್ಬೇಕ.
ಹ್ಮ್, ಮತ್ತ ಈಗ ನೋಡ್ರಿ ನಾವು ಹೆಂಗ್ ಮಾಡ್ಬೇಕಂದ್ರೆ ಅದ ನಾ ಒಂದ್ ಎಕರೆ ಹೊಲ ತಗೋಬೇಕ. ಅದ್ರೊಳಗ್ ಕೆಳಗೆ ಆಗಿಬೇಕ್ರಿ ಫಸ್ಟ್ ಅದ್ರ ಮೇಲೆ ಆ ಅದ್ರ ಮೇಲೆ ನಾವ ಫಸ್ಟ್ ಶರ್ಟ್ ಹಾಕ್ಬೇಕ್ರಿ.
ಹ್ಞ್ ರೀ
ಶಡ್ಡಿನ್ ಮೇಲೆ ಇನ್ನೊಂದ್ ಶೆಡ್ಗ ಆಗ್ಬೇಕ್ರಿ.
ಹ್ಮ್, ನ್ರಿ
ಕೆಳಗೆ ಫಸ್ಟು ಮೀನ್ ಬೆಳೆ ಮೀನ್ಗಳಾಗಗ್ಬೇಕ್ರಿ ನಾವು ತೆಗ ತೋಡಿ ಇರ್ತೀವಲ್ಲಾ ಹೊಲ್ದಲ್ಲಿ.
ತೆಳಗ ಮೀನು ಅದ್ರ ಮೇಲೆ ಕು ಕುರಿ ಏನ್ರಿ
ಕೋಳಿ ಕೋಳಿ ಆದ್ಮೇಲೆ ಮೇಲ್ ಕುರಿ ಆಕ್ಬೇಕ್ರಿ,
ಹಬ್ಬಬ್ಬಾ ಇದೇ ಕೇಳಿದ್ದಲ್ ನೋಡ್ರಿ ನಾನು ಇಲ್ಲಿ ಶೇಡ್ ಈ ತರನ ತಯಾರು ಮಾಡ್ಬಹದ ಅನ್ನೋದು ಗೊ ಗೊತ್ತಿದ್ದಿಲ್ಲ ನೋಡ್ರಿ ನಿಮ ಬಾಯಿಲಿ ಕೇಳಿನ್ ನಾನು
ಹ್ಮ್, ಮತ್ತೆ ನಿಮ್ ಕಡೆ ಯಾದಗಿರಿ ಡಿಸ್ಟ್ರಿಕ್ ಅಂದ್ರೆ ಇದು- ನಮ ಭಾರತ ಇದು ದೇಶಕ್ಕೆ ಸೆಕೆಂಡ್ ಹೈಯೆಸ್ಟ್ ಅಲ್ರಿ ಇದು ಮೀನ್ ಪ್ರೊಡಕ್ಷನ್ ಅಲ್ಲಿ
ಹ್ಮ್, ನ್ರಿಮೀನು ಸಾಕಾಣಿಕ ಅಂತಲ್ಲಿ
ಹ್ಮ್, ಮೀನು ಸಾಕಾಣಿಕೆ ಮತ್ತೆ ಮಾರುಕಟ್ಟೆಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಂತರಿ ಅದು.
ಹ, ಮೀನ್ ಸಕಾಣಿಕ್ಕೆ ಅದ ಕಾಡ್ಲಾ ಅಂತ ಮೀನು ತಳಿ ಐತ್ರಿ ಅದ ಯಾವದ ಕಾಟ್ಲಾ
ಕಾಟ್ಲಾ ಮತ್ತೆ ಇದು ಪ್ರಹಾನ ಅಂತ ಗೊತ್ತೇನ್ರಿ.?
ಹ್ಮ್ ನ್ರಿನಮ್ ದೇಶಲಿ ಏನ್ರಹೊರ ದೇಶಕ್ಕ ಅ ರಫ್ತು ಮಾಡ್ತಾರೇನ್ರಿ ಅದ-
ಹ್ಮ, ಹೊರದೇಶಕ್ಕ ಇಲ್ಲಿ ಈಗ ತಕೊಂತ್ರೀ ಇದು ಇದು ಇರ್ತವಲ್ರಿ ಏನ್ಂತಾರವನ ಹೊಂಡಾ- ಕೃಷಿ ಹೊಂಡದಿಂದ
ಕೃಷಿ ಹೊಂಡ ಹ್ಮ್ ರೀ
ಕೃಷಿ ಹೊಂಡದಿಂದ ತಗದು ಮತ್ತೆ ಅದ್ರೊಳಗೆ ಐಸ್ ಹಾಕಿ ಐಸ್ ಇಂದ ಫುಲ್ ಪ್ಯಾಕ್ ಮಾಡಿ ಬೇರೆ ದೇಶಕ್ಕೆ ಕಳಿಸ್ತಾರೆ ಅವನ್ನ.
ಅದ್ನ ಎದರ್ಲನ್ ತರ ಸ ಸಾಗಸ್ತಾರೀ ಬೇರೆ ದೇಶ ದೇಶಕ್ಕೆ ಅದು
ಬೇರೆ ದೇಶಕ್ಕೆ ಇದು ಏರೋಪ್ಲೇನು
ಹಡಗ್ಲಿಂದ ಸ ಸಾಗಸ್ತಾರ್ ಅಲ್ರೀ
ಜಾಸ್ತಿ ಹಡಗಿಂದ ಸಾಗರ್ಸಲ್ರರಿ ಈಗ ಜಾಸ್ತಿ ಹಡಗಿನಿಂದ ಸಾಗರ್ಸಲ್ಲ ಎಲ್ರೂ ಏರೋ- ಪ್ಲೇನ್ ನಿಂದ ಸಾಗಿಸ್ತದ್ ರೀ
ಎದರ ಸಾಮನ್ ಈಗ ಅವಾಗೆಲ್ಲಾ ಹಾಡೋಗಲಿಂತ್ರ ಸಾಗಿನ
ಹಡಗ್ನಿಂದ ಅಂದ್ರೆ ಜಾಸ್ತಿ ದಿನ ಬರತ್ ಇದು ತೊಗಳತ್ರಿ
ಅವು ಏನೋ ದೊಡ್ ದೊಡ್ ಹಡಗು ಇರ್ತವಲ್ರರಿ. ಅ ಅದ್ರಲ್ಲಿ ನಿಂತ್ರ ಸಾಗುಸ್ತತ್ ರೀ
ಅವು ಏನಂದ್ರೆ ಹೆವಿ ವಹಿಕಲ್ ಇರ್ಬೇಕ್ರೀ ಹೆವಿ ಅಂದ್ರೆ ಈ ಕಾರು ಗೋಲ್ಡ್ ಡು ಮತ್ತೆ ಈ ದೇಶದಿಂದ ಆ ದೇಶಕ್ಕೆ ಬ್ಲಾಕ್ ಮನಿ ಅಂತ ಹೋಗತ್ ರೀ-
ಹೌದ್ರೀ
ಬ್ಲಾಕ್ ಮನಿ ಅಂದ್ರೆ ಏನ್ ಬರೀ ಬರೀ ಇವು ಪೊಲಿ ಇದು ನಮ್ಮ ಪೊಲಿಟಿಕ್ಸ್ ರೀ
ಪೋಲ್ಟ್ ಪೋಲ್ಟಿಶನ್ ರಾಜಕೀಯ
ಹ ರಾಜಕೀಯದವ್ರು ಬರ್ರೆ ಇವನ್ ಹತ್ರ ದುಡ್ಡು ಹೊಡ್ದ್ನೋ ಇವನ್ ಒಂದ್ ತ್ರ ದುಡ್ ಹೊಡೆದು ಅಂತ ದುಡ್ಡು ಹೊಡ್ ದೊಡ್ದದು ಒಂದು ಬ್ಲಾಕ್ ಇದು ಮಾರ್ಕೆಟ್ ಅಂತ ಇರುತ್ತ್ ರೀ.
ಓಓ ಒತ್ತೇನ್ ರೀ.
ಹ್ಮ ಬ್ಲಾಕ್ ಮಾರ್ಕೆಟ್ ಒಳಗ ಹಾಕಿರ್ತಾರೀ ಅವಾಗ ದುಡ್ಡು ಜಾಸ್ತಿ ಅವ್ರದ್ದ್ ಯಾರಿಗು ಗೊತ್ತಾಗಲ್ರಿ ಅದು ನಾವೀಗ ಕ್ಯಾನರಾ ಬ್ಯಾಂಕ್ ಅಲ್ಲಿ ನಮ್ಮ್ ಅಕೌಂಟ್ ತೆಗದಿರ್ತರ ರೀ ಹಿಂಗಿ
ಹ್ಮ್ ಹಂಗ
ಅದು ನಮಗೆ ಅಷ್ಟೇ ಗೊತ್ತಿರತ್ತೆ ಹಂಗೆ ಅದು ಬ್ಲಾಕ್ ಮಾರ್ಕೆಟ್ ಅನ್ನೋದು
ಎಲ್ಲಾ ಲಂಚ ಗಿಂಚ ಹೊಡ್ದ್ ಬಿಡ್ತಾರೀ ನಡಕ್ಕೆಲ್ಲಾ ರಾಜಕೀಯ ವ್ಯಕ್ತಿಗಳು.
ಹ್ಮ್ ಲಂಚ ಹೊಡಿತಾರೆ ಅಲ್ರರಿ ಅದು ಯಾರಿಗೂ ಗೊತ್ತ್ ತ್ತಾಗಬಾರ್ದಪ್ಪ ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗೆ ಅಂತವ್ರಿಗೆ ಎಲ್ರಿಗೂ ಗೊತ್ತಾಗ್ಬಾರ್ದು ಅಂತ.
ಎಲ್ಲಾ ತಹಸೀಲ್ದಾರ್ಗೆ ಯಾರ ಇನ್ಕಮ್ ಟ್ಯಾಕ್ಸ್ ರೈಡ್ರಗೆ.
ಹ್ಮ್
ಯಾರಿಗೆ ಗೊತ್ತಾಗಬಿಡ್ತೆ ಹೌದ್ ರೀ.
ಅದಕ್ಕಂತ ಅವ್ರು ದೊಡ್ಡ ದೊಡ್ ಶಿಪ್ ಮಾಡ್ಕೊಂಡು ಅದ್ರೊಳಗೆ ಕಂಟೇನರ್ ತುಂಬ್ ತುಂಬಿ ಇಟ್ಟಿರ್ತಾರೀ
ಅದ್ರಲ್ಲಿ ನಿಂತ್ರೆ ಸಾಗರಣೆ ಮಾಡತಾರ್ ರೀ ಸಾಗಿಸತಾರ್ ರೀ.
ಅದಕ್ಕೆ ಅದೇ ಮೀನುಗಳನ್ನ
ಬೇರೆ ದೇಶಲಿಂದ್ರ ನಮ್ ದೇಶಕ್ಕೆ ಏನ್ ಬರ್ಬೋದ್ರೀ.
ಬೇರೆ ದೇಶದಿಂದ ಎಣ್ಣೆ ಬರತ್ರಿ ಮತ್ತೆ ತರಕಾರಿ ಐಟಮ್ಸ್ ಬರ್ತವ್ರಿ.
ಎಣ್ಣೆ ಯಾವುದು ರೀ ಯಾವದ್ ಪೆಟ್ರೋಲ್ ಇದು ಎಲ್ಲಾ ಬೇರೆ ದೇಶಲಿಂದ ಬರ್ತ್ ತನ್ರಿ ಅದ್ ನೀ ಎಲ್ಲಿ ಎಲ್ಲಿ ಸಿಗಬೋದ್ ದ್ರೀ ಅದು ಪೆ ಟ್ರೋಲ್ಯ ಡೀಸೆಲ.
ಇದು ಉಕ್ರೇನ್
ಎಲ್ಲಿ ರೀ
ಉಕ್ರೇನ್ ಉಕ್ರೇನ್
ಉಕ್ರೇನ್ ಏನ್ ಅದು ಭೂಮಿಲಿ ನಿಂತರ್ ಆಗಿದ್ದಾರೇನ್ ರೀ ಅದ್
ಹ್ಮ ಸೇಮ ಇಲ್ ಬೋರ್ವೆಲ್ ಇರುತ್ತಲ್ರಿ ನಮ್ ನಮ್ ಬೋರ್ವೆಲ್ ಒಳಗೆ ನೀರ್ ಬರುತ್ತೆ ಅವ್ರ ಬೋರ್ವೆಲ್ ಒಳಗೆ ಮತ್ತೆ ಡೀಸೆಲ್ ಮತ್ತೆ ಮತ್ತೆ ಪೆಟ್ರೋಲ್ ಸಿಗುತ್ತೆ ಹೆಂಗೆ
ಅಬ್ಬ ಅಬ್ಬ ಬಾರಿ ಬಿಡ್ರಿ ಅವರು ಎಲ್ಲಾ
ಹ್ಮ್ ಆದ್ರೆ ನಮ್ ಸೈಡ್ ಎಲ್ಲಾ ನಮ್ ಸೈಡ್ ಈಗ ನಮ್ ಕಂಟ್ರಿಯಿಂದ ಅವರು ಅವರು ದೇಶಕ್ಕೆ ಇದು ಹೋಗತ್ರಿ ನೀರು
ಹ್ಮ್ ನೀರು ಹ್ಮ್ ರೀ
ಅವರು ದೇಶದಿಂದ ನಮ್ ದೇಶಕ್ಕೆ ಇದು ಪೆಟ್ರೋಲ್ ಡೀಸೆಲ್ ಬರ್ತ್
ಪೆಟ್ರೋಲ್ ಡೀಸೆಲ್ ಎಲ್ಲಾ ಒಳ್ಳೇದ್ ರೀ
ಅಲ್ಲಿ ನೀರು ಬಾಳ ರೇಟಿಗೆ ಹೋಗುತ್ತೆ ಇಲ್ಲಿ ನೀರು ಇದೆನ್ಬಿಡು ಅಂತೀವಾಲ್ಲ ಹಂಗೆ ಅಲ್ಲಿ ಪೆಟ್ರೋಲು ಇದೇನಪ್ಪ ಬಿಡು ಹಂಗೆ
ಟ್ರೋಲ್ಲ ನೀರ್ ಬಳಸ್ದಂಗ ಬಳಸ್ತಾರ ನಾವು ಇಲ್ಲಿನ್ ಹ್ಮ್ ಅಲ್ಲಿ ನೀರು ಸ್ವಲ್ಪ ಬೆಲೆ ಬಾಳ್ತೈತ್ ರೀ.
ಹ್ಮ್ ಹ್ಮ್ ಹಂಗ್ ನೋಡ್ರಿ ಅಲ್ಲಿ
ಹಂಗಂದ್ರೆ ಅಲ್ಲಿ ಗಿಡ ಮರಗಳಿಗೆ ಏನು ಇಲ್ರರಿ ಅಲ್ಲೆಲ್ಲಾ.
ಇದಾವ್ರೀ ಗಿಡ ಮರಗಳತ್ತ್ ಆದ್ರೆ ಇಲ್ಲಿ. ಇಲ್ ಬೆಳಿತವಲ್ಲಾ ಹಂಗ್ ಬೆಳೆಯಲ್ಲ ಅವು ಅವು ಗಿಡ ಮರಗಳೇ ಬೇರೆವ್ ರೀ
ಹೌದಾಂಗ ಮತ್ತೆ ಏನೋ ಸ ಹೇಳಿರಿ ಹೇಳರಿ ಮತ್ತೆ ಏನ್ ಬರ್ತರಿ ನಾವು ಬೇರೆ ದೇಶಲಿ ಅಂದ್ರ ನಮ್ ದೇಶಕ್ಕ
ತರಕಾರ್ ಇದು ಹಣ್ಣುಗಳು ರೀ ಹಣ್ಣುಗಳು ಬರ್ತವ್ ರೀ
ಹಣ್ಣುಗಳು ಬರ್ತಾವ್ ಕಾಶ್ಮೀರ್ಲಿಂತ್ರರ ಶೇಬೂ ಹಣ್ಣು ಬರ್ತನ್ರೀ ಅದು.
ಹ್ಮ್ ಕಾಶ್ಮೀರ ನಮ್ಮ್ ನಮ್ಮ ದೇಶದೊಳಗೆ ಇರೋದ್ ರೀ
ನಮ್ ದೇಶದ ಒಳಗೆ ಇರೋದ್ ಎನ್ರೀ
ಹ್ಮ ಇದುಕ್ಕೆ ಚಾರೀ ಅಂತಾರೆ ಏನ್ ಗೊತ್ತುತ್ರಿ ಚೇರಿ ಡ್ರ್ಯಾಗನ್ ಫ್ರೂಟು ಇವೆಲ್ಲಾ ಬೇರೆ ದೇಶ್ ದಿಂದ ನಮ್ ದೇಶಕ್ ಬಂದು ಈಗ ನಮ್ ದೇಶದೊಳಗೆ ಬೆಳಿತಿದ ರೀ
ಹ್ಮ್ ರೀ ಎಲ್ಲ ಈಗೆಲ್ಲಾ ಡ್ರ್ಯಾಗನ್ ಫ್ರೂಟ್ ಎಲ್ಲಾ ನಮ್ ದೇಶದ ಬೆಳಕೊಂತರ್ ಬಿಡ್ರಿ ಎಲ್ಲ ಅಲ್ಲೆ.
ಹ್ಮ್ ಈಗ ಎಲ್ಲಾ ಕಡೆನೂ ಸ್ವಲ್ಪ ಮಳೆ ಮಳೆ ಬರಲ್ವಾ ಮಳೆ ಎಲ್ಲೆಲ್ಲಿ ಬರಲ್ಲಲ್ಲ ಮತ್ತೆ ಯಾದಂ- ಬಾಳ ಮರಳು ಅಂತ ಪ್ರದೇಶದಲ್ಲಿ ಅವನ್ನ ಬೆಳೀತಾರೀ ಡ್ರ್ಯಾಗನ್ ಫ್ರೂಟ್ ನ
ಮರಳಗ್ ಪ್ರದೇಶದಾಗ ಬರೆ ಬೆಳಿಳ್ತಾರನ್ರೀ ಅವನ್ನ.
ಹ್ಮ್ ಡ್ರ್ಯಾಗನ್ ಫ್ರೂಟ್ಗೆ ಜಾಸ್ತಿ ನೀರ್ ಬೇಡ್ರಿ ಅದನ್ನ ಬೆಳೆಯಕ್ಕೆ.
ಬೆಳಯಕ ಜಾಸ್ತಿ ನೀರ್ ಬಾರ್ದಾ
ಹ್ಮ್ ಒಂದೆರಡೂ ತಿಂಗಳು ನೀವು ಹಾಕಿದ್ರೆ ಸಾಕ್ರಿ ಅದನ್ನ
ಈಗ ಗೋ ಹ ಗೋಧಿ ಪಾದಿ ಬರ್ತಲ್ ರೀ ಅದ ಆರ್ ಪದಾರ್ಥನೂ ಬರ್ಬೋದ್ ರೀ ಹೇಳಕ್ ಆಗಲ್ಲ.
ಹ್ಮ ಬರುತ್ ರೀ
ನಮ್ ದೇಶದಿಂದ ಅವರು ದೇಶಕ್ಕೆ ಹೋಗೋದು ಅವರು ದೇಶಲಿಂದ್ರ ನಮ್ ದೇಶಕ್ಕೆ ಬರೋದು.
ಹ್ಮ್ ಹ್ಮ್ ಹಂಗಿದೆ ರೀ ಹ್ಮ್
ಮತ್ ರೀ ಹೊಸದಾಗಿ ನಿಮ್ಮ್ ನಿಮ್ಮಲ್ಲಿ ಏನಾರ.
ಹೊಸ್ತಾಗಿ ಏನು ಹೇಳಿ ನೋಡಿ ಜಿಮ್ಮಿಗ್ ಹೋಗ್ತೀರೇನ್ ರೀ
ಏನ್ರೀ ಏ ಜಿಮ್ ಪಾಮ್ ಎಲ್ಲಾ ಹೋಗಲ್ ಬಿಡ್ರಿ ನಾವೆಲ್ಲಾ ನೀವ್ ಹೋಗ್ತಿರ ಏನ್ರಿ ಏನಾರ
ಬಾಡಿ ಬಿಲ್ಡ್ ಮಾಡ್ಬೇಕ್ರಿ ಸ್ವಲ್ಪ ಜನ ಹೋಗ್ತಾರ ಕೈಯ್ಯಲ್ಲಿ ಹಾಗ್ತಾಇಲ್ಲಾ.
ಹ್ಮ್ ನರೀ ಎಲ್ಲಾ ಅದಕ್ ಆಹಾರ ಒಳ್ಳೆ ಆಹಾರ ಬೇಕ್ರೀ ತತ್ತಿ-
ಹ್ಮ್, ಜಿಮ್ ಮಾಡ್ಬೇಕಂದ್ರ ಪ್ರೋಟೀನ್ ಜಾಸ್ತಿ ಸಿಗ್ಬೇಕ್ರಿ ಪ್ರೋಟೀನು, ಮಿನರಲ್ಸ್ ಎಲ್ಲಾ ಜಾಸ್ತಿ- ಜರ್ವತ್ತು ರಿ
ಎಲ್ಲಾ ಕಾಳುಗಳು ಬೇಕ್ರೀ ಅದಕ್ಕೆಲ್ಲ ತಿನ್ನಕಾ ಮುಂಜಾಲೆ ಸಾಯಂಕಾಲ.
ಹಾ, ಹಾ ಹಂಗ್ರಿ
ಅಲ್ಲ ಅಂತ್ರಮತ್ತೆ ಹೊಸದಾಗಿ ಏನಾರ ನಿಮ್ಮಲ್ಲಿ ವಿಷಯ.
ಒಸ್ತಾಗಂದ್ರೆ ಅದ್ರೀ ಅದು ಮೋಡ ಬಿತ್ತನೆ ಆಗೇತ್ತಲ್ಲಾ ಮಳೆ ಬಂತಂತ ನೋಡ್ರಿ.
ಅದ ಅದ್ರಲ್ಲಿಂದ್ರೆ ಇವತ್ತು ಮೋಡ ಬಿತ್ತನೆ ಲಿಂತ್ರ ಸ್ವಲ್ಪ ತಣ್ಣಗ ಐತ
ಹ್ಮ ಮತ್ತೆ ಇವತ್ ಏ ಇವತ್ತಿನ ವಾತಾವರಣ ಸೂಕ್ತ ಪ್ರಕಾರ ಏನ್ ಕೊಟ್ಟಿದರ್ ಗೊತ್ತಾ
ಹ್ಮ್, ನ್ರಿ
ರೆಡ್ ಲೈಟು, ಆರೆಂಜ್ ಲೈಟು ಮತ್ತೆ ಗ್ರೀನ್ ಲೈಟ್ ಅಂತ ಕೊಟ್ಟಿದ್ದಾರೆ.
ಮೂರು ಲೈಟಾ-
ಹ್ಮ್,
ಹ್ನ್ ರೀ
ಹಂಗ ಕೊಟ್ಟಿದಿದ್ದಾರೆ
ಹ್ಮ್, ನ್ರಿಮತ್ತೆ ಯಾವ್ಯಾವ ಲೈಟ್ರ್ಬೋ ದ್ರಿ
ರೆಡ್ಡು ಗ್ರೀನು ಮತ್ತೆ ಆರೆಂಜ್ ಲೈಟ್ ರೀ
ಆರೇಂಜ್ ಲೈಟ್ ಹ, ಎದ ಎದಕ್ ರೀ ವಾತಾವರಣ ಸಂಬಂಧ ಬಿಡ್ತಾರನ್ರಿ
ಯಾವ ಯ ರಾಜ್ಯದೊಳಗೆ ಏನೇನ್ ಬರದ ಇದು ಮಳೆ ಎಷ್ಟ ಎಷ್ಟ್ ಬರ್ಬೋದ್ರಿ ಅಂತದ್ದು.
ಹ್ಮ್, ಹೌದಾನ್ರಿ
ಹ್ಮ
ಎಲ್ಲಾ
ಮತ್ತೆ, ರಿ
ಅವಾಮ ಏ ಇಲ್ರಿ ನಮ್ ಮಲ್ಲಿಕಾರ್ಜುನ್ ದಂಡಿಯನ ಅವರ ಅಂತ ನಿಮ್ ಕ್ಲಾಸ್ ನಲ್ಲಿ ಓದ ದ್ದಾರಲ್ರಿೀ ಅವ್ರರು
ಹ್ನೂ ರೀ ಅವ್ರರು ಎ ನಮ್ ಕ್ಲಾಸ್ ಟಾಪರ್ ರೀ ಮತ್ ಸಂಜು ರಾಥೋಡ್ ಅಂತ ಒಬ್ರು ಇದಾರೆ ಅವರು ನಮ್ ಕ್ಲಾಸ್ ಟಾಪರ್. ಟಾಪರ ಫುಲ್ಲು ಹೆವಿ ಓದ್ತಾರೀ ಅವ್ರ ಎಲ್ರು-
ಅವ್ರೆ ಎಲ್ಲ ಚಲೋ ಓದ್ತಾರೆ ಎಲ್ಲ ಒಳ್ಳೆ ವಿದ್ಯಾರ್ಥಿ ರೀ ಅವ್ರ ಎಲ್ಲಾ ಈಗೆಲ್ಲ.
ಈಗ ನಮಗ್ ಒಂದ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದ್ ಇವತ್ ಒಂದ್ ಎಕ್ಸಾಮ್ ಪರೀಕ್ಷೆ ಇತ್ರಿ ಹ್ಮ
ಹ್ನ್ ರೀ-
ಆ ಪರೀಕ್ಷೆ ಅಲ್ರಿ ಹದ್ನಾರು ಹದ್ನೇಳು ಮಾರ್ಕ್ಸ್ ಅಂನರಿ ಅವ್ನಿಗೆ
ಓಹೋ ಒಳ್ಳೇದ್ರಿ ಅವ ಎಲ್ಲಾ ಚಲೋಓದಾತ ತ್ತೇನ್ರಿ ಹುಡುಗ ಎಲ್ಲ ಅವ್ರ ಮನೆಯಲ್ಲೇ ಒಳ್ಳೆ ವಿದ್ಯಾರ್ಥಿ ಅಂತ ಕಂಡು ಪಟ್ಟನ್ ಅವ ಎಲ್ಲಾ.
ಹ್ಮ್, ಅವ್ರ ಮನೆಯಲ್ಲಿ ಎಲ್ರೂ ಮುದ್ದು ಮಗನಾಗ ಸಾಕ್ಬಿಟ್ಟಿದಿದ್ದಾರೆ ಅದಕ್ಕಾದ್ರೂ ಓದ್ಬೇಕಂತ ಮತ್ತೆ
ಈ ಒಬ್ಬನ ಇರ್ಬೋದ್ರಿ ಅವ ಮಗ ಎಲ್ಲ
ಹ್ಮ್, ಅವನ್ ಒಬ್ನೇ ರೀ ಮತ್ ಹಂಗ ಓದ್ತನ್ರಿ ಅವ್ದ ಕಾನ್ಫಿಡೆನ್ಸ್ ಲೆವೆಲ್ ಸ್ಟ್ರೆಸ್ ಎಲ್ಲಾ ಚೆನ್ನಾಗಿದೆ
ಹುನ್ರೀ ದುಡ್ಡು ಕೂಡು ಅಂತ ಕೇಳಿರೆನ್ರಿ ಅವನು ಒಳ್ಳೆ ವಿದ್ಯಾರ್ಥಿ ರಿ ಅವ
ರಾಜುಗೌಡ ಅಂದ್ರದ್ರಿ ಅವನಷ್ಟು ಇದು ಟಾಪರ್ ವ್ಯಕ್ತಿ ಯಾರು ಇಲ್ರಿ ರಾಜು ಗೌಡ ಅಂದ್ರೆನೆ ಒಂದ್ ಇದು ನಮ್ ಕ್ಲಾಸ್ ಅಲ್ಲಿ
ಊರಿಗ ಗೌಡ್ರ ರೀ ಅವ್ರ್ ಎಲ್ಲ ರಾಜುಗೌಡ
ಊ ರೀ ಬಾಳ ಹೊಲ ಇದೆ ಅಂತೆ ಗದ್ದೆಗಳ್ ಇದಾವಂತೆ ಬಾಳ ಇದಾವ ಅಂತೆ ರೀ
ಹುನ್ರಿ ಎಲ್ಲಾ ಕೋಟ್ಯಾನ್ ಗಟ್ಲೆೇ ಇದೆ ಬಂದ್ ಬೀಳತ್ರಿ ಅವ್ರ್ ಮನೆಗೆ
ಕೋಟ್ಯಾನ್ ಗಟ್ಟ್ಲೆ ಅಂತಿರಲ್ರಿ ಬಾಳ ಹೊಲಗಿಲ್ಲಾ ಗದ್ದೆಗಿದ್ದೆ ಅರವತ್ತ್ ಹತ್ತ್ ಕ್ರೇ ಎಪ್ಪತ್ತ್ ಕ್ರೇ ಹೆಂಗಯ್ತ್ ಹಾ ಏನು ರೀ ಮೀನು ಸಾಕಾಣಿಕೆ ಅವ್ರ ಮನೆಯಲ್ಲೇ ಇದೆ ಅಂತ್ರಿ ಎಷ್ಟು ಮೂರ್ ನಾ ಐವತ್ ನಾಲ್ಕ್ ಹೊಂಡ ಏನೋ ಹೊಡದಾರಂತ್ರಿ
ಹೌದನ್ರಿ
ಹ್ಮು ಐವತ್ ನಾಲ್ಕು ಗುಂಡ ಹೊಡ್ದು ಮೀನ್ ಸಾಕಾಣಿಕೆ ಎಲ್ಲಾ ಮಾಡ್ತಿದಾರ ಅಂತೆ ರಿ ಅವ್ರ ಮನೆಯಲ್ಲಿ
ಹೌದ ಎಲ್ಲಾ ಒಳ್ಳೇದ್ರೀ